ಹಲೋ ಹಲೋ
ಹಲೋಕ
ಹಾಂ ಕೇಳಿಸ್ತಿದಿಯಾ
ಹಾ ಕೇಳಿಸ್ತಿದ್ದೆ ಅಕ್ಕ ಹೇಗಿದ್ದೀರಾ ಅಕ್ಕ
ನಾನು ಆರಾಮಾಗಿದ್ದೇನೆ ನೀವು
ನಾನು ಆರಾಮಿದ್ದೀನಕ
ಏನ್ ಮಾಡ್ತಿದ್ರಿ
ಏನು ಇಲ್ಲಾಕ್ಕ ಕುೂತ್ಕೊಂಡಿದರಿ ನೀವ್ ಹೇಗ ನೀವ ಏನ್ ಮಾಡ್ತಿದ್ದೀರಾ
ನಾವು ಇದ್ವಿ ಕುೂತ್ಕೊಂಡವಿ ಆದೂ ಊಟ ಎಲ್ಲ ಆಯಿತಾ
ನಿಮ್ಧು
ಹಾ ನಮ್ದನು ಆಯ್ತು
ಹ್ಮ್ ಮತ್ತೆ ಏನ್ ವಿಶೇಷ ಅಕ್ಕ ಅವರು ಆರಾಮ್ದಿದ್ದಾರೆ ಅಕ್ಕ
ವಿಶೇಷ ಏನಿಲ್ಲ ಎಲ್ಲ ನೀವೇ ಹೇಳಬೇಕು
ಹಾ ಏನು ಇಲ್ಲಕ್ಕ
ಹಬ್ಬ ಜೋರಿತ್ತಾ ನಿಮಗೆ
ಹಾ ಅಕ್ಕ ಜೋರಿತ್ತು ನಿಮ್ದ ಅಕ್ಕ
ಹ ನಮ್ದು ಜೋರಿತ್ತು ನಮ್ದು ಜೋರ್ ಅಂದ್ರೆ ದೀಪಾವಳಿ ಅಲ್ಲ ಮಾಮೂಲಿ ಪಟಾಕಿ ಅದು ಇದು ಎಲ್ಲ ಇ ದತ್ತೆ ಅದು ಬಿಟ್ಟು ಬಟ್ಟು ಅಂದರೆ ಎಕ್ಸ್ಟ್ರ ಅಂದರೆ ನಮ್ಮದು ಅಂಗಡಿ ಪೂಜೆ ಗಾಡಿ ಪೂಜೆ ಎಲ್ಲ ಅವಾಗಲೇ ಮಾಡ್ತೀವಿ ನಾವು ತುಂಬಾ ಜನ ದಸ ರದಲ್ಲೇ ಮಾಡ್ತಾರಲ್ಲ ಆದರೆ ನಾವು ಅವಾಗ ಮಾಡೋದಿಲ್ಲ ನಮ್ಮದು ಎಲ್ಲ ದೀಪಾವಳಿಗೆ ಅಡಿ ಪೂಜೆ ಗಾಡಿ ಎಲ್ಲ ಏನೇನು ಪೂಜೆ ದಾಯಧ ಎಲ್ಲ ಒಂದೇ ಸರಿ ಇಟ್ಟು ಪೂಜೆ ಮಾಡೋದು ನಾವು
ಹಾ
ನಿಮ್ಮ ಕಡೆ ಎಲ್ಲ
ನಮ್ ಕಡೆನು ಸೇಮ್ ಅಕ್ಕ ದೀಪಾವಳಿ ದಿನಾನೇ ಪೂಜೆ ಮಾಡೋದು ಆಮೇಲೆ ದೀಪಾವಳಿ ಆದ ಆಮೇಲೆ ನಾವು ಒಂದು ಹಬ್ಬ ಮಾಡ್ತೀವಿ ಇಲ್ಲಿ ಹಳ್ಳಿ ಕಡೆ ಎಲ್ಲ ಮಾಡ್ತೀವಿ ಉತ್ತರ ಕರ್ನಾಟಕದ ಸೈಡ್ ಅದ ಹಟ್ಟಿ ಹಬ್ಬ ಅಂತ ಂತ ಮಾಡ್ತೀವಿ ಅಕ್ಕ ಅದು ನಮ್ದು ಎಲ್ಲಾ ಗೋಮಾತೆನ ಪೂಜಿಸ್ತೀವಲ್ಲ ಹಾಗಗೋ ಮತ್ತೆದು ಸಗಣಿ ಎಲ್ಲ ತಗೊಂಡು ನಾವು ಒಂದು ಮೂರ್ತಿ ಟೈಪ್ ಮಾಡ್ಬಿಟ್ಟು ಆ ಪೂಜೆ ಮಾಡ್ತೀವಿ ಆಮೇಲೆ ಫೈವ್ ಡೇಸ್ ಆದ್ಮೇಲೆ ಮತ್ತೆ ಊರಲ್ಲೆಲ್ಲ ಭಜನೆ ಎಲ್ಲಾ ತಗೊಂಡ್ ಹೋಗಿ ಅ ಎಲ್ಲಾ ದೇವರಿಗೂ ಮಾಲೆ ಹೂವು ಹಣ್ಣು ಎಲ್ಲಾ ಅರ್ಪಿಸಿ ಆ ದೀಪ ಹಚ್ಚಿ ಪಕ್ಷಿ
ಐದು ದಿನ ಆದ್ಮೇಲೆ
ದೀಪ ಹಚ್ಚಿ ಆಮೇಲೆ ಎಲ್ೂ ಒಂದಷ್ಟ ಊರಲ್ಲಿ ಇರೋರು ಎಲ್ಲರನುೂ ಊಟ ಕರಿತಿೀವಿ ಊಟ ಮಾಡಿಸ್ತೀವಿ
ಅಂದ್ರೆ ನೆಂಟರು ಎಲ್ಲ ಬರ್ತಾರೆ ಸಾರೆ ಹಾಗ
ಹಾಕ್ಕ
ಓಕೆ ಓಕೆ ಓಕೆ
ಆಮೇಲೆ ಅದು ನಮ್ಗೆ ಶುಭಾನ ಅಶುಭಾನ ಅಂತ ಅದು ನಾವೇನು ಸಗ್ನಿದು ಮೂರ್ತಿ ಮಾಡಿರ್ತೀವಲ್ಲ ಗೊಂಬೆ ಟೈಪ್ ಅದ್ರಲ್ಲೆಲ್ಲ ಗೊತ್ತಾಗತ್ತೆ ಅಕ ಅದಕ್ಕೇನಾದ್ರೂ ಹುಳ ಹತ್ತಿದ್ರೆ ವರ್ಷ ಸೈಡ್ ನಮ್ಗೆ ನಷ್ಟ ಆಗತ್ತೆ ಅಂತ ಹ್ಮ್ ನಮ್ದು ರೂಢಿ ಇದೆ ವಾಡಿಕೆ ಇದೆ ಅದು ಏನಾದ್ರು ಹುಳ ಹಾತ್ತದೆ ಹಗೆ ಇದ್ರೆ ಆ ನಮ್ಗೆ ಈ ವರ್ಷ ಎಲ್ಲ ಬೆಳೆ ಮಳೆ ಬೆಳೆ ಎಲ್ಲಾ ಚೆನ್ನಾಗ್ ಬರುತ್ತೆ ಅಂತ ಇರುತ್ತೆ ಅಕ್ಕ ಈ ತರ ಒಂದ ಸಂಪ್ರದಾಯ ಇದೆ
ಹೌದಾ ನಿಜ ಆಗಿದಯಾ ಅದು ಹಿಗೆ ಹತ್ರ ಸುಮ್ಮನೆ ಸಂಪ್ರದಾಯ ಓಹ ಹೌದಾ ಹ ನಮ್ಮ ಕಡೆ ಎಲ್ಲ ಆ ಥರ ಏನು ಮಾಡಲ್ಲ ಆದರೆ ನಮ್ಮ ಕಡೆ ಹಬ್ಬ ಮುಗಿದು ಒಂದು ದಿನ ಬಿಟ್ಬಿಟ್ಟು ಹೊಸತಡ್ಕೊ ಅಂತ ಮಾಡ್ತಾರೆ ಹೊಸಟಿಕೆ ಮಾಡ್ತಾ ಕೆಲೊಬ್ಬರು ಸೊ ಅಂದರೆ ಇವಾಗ ಅಡಿಕೆ ತೋಟದಲ್ಲಿ ಕೊನೆ ತೆಗಿತಾರಲ್ಲ
ಹಾ
ಕೊನೆ ತೆಗಯುವಾಗ ಫಸ್ಟು ಫಸಲನ್ನು ತೊಗೊಂಡು ಬಂದು ತುಳಸಿಗೆ ಮುಂದೆ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ ಆಮೇಲೆ ಅಂದರೆ ಶಾಸ್ತ್ರ ಮಾಡ್ತಾರೆ ಆ ಟೈಮ್ ಅದೇ ಕೊನೆ ತೆಗಯೋಕ್ಕೂ ಮುಂಚೆ ಇಳುವರಿ ಬಂದಿರ್ತದಲ್ವಾ ಅದನ್ನು ಫಸ್ಟ್ ಕೊಯ್ಲು ಮಾಡೋಕ್ಕೂ ಮುಂಚೆ ಮುಂಚೆ ಒಂಚೂ ಶಾಸ್ತ್ರ ಮಾಡಬೇಕಕ್ ಒಂದೇ ಒಂದು ಸ್ವಲ್ಪ ತಗೊಂಡು ಬಂದು
ಹಾ
ಆ ಅದೆಲ್ಲ ಭತ್ತ ಅದು ಇದು ಎಲ್ಲ ತಗೊಂಡ್ ಬಂದ ಅಡಿಕೆಕಾಯಿ ಅದೆಲ್ಲ ತೊಗೊಂಬಂದಿದ್ದು ಇಟ್ಟು ತುಳಸಿ ಮುಂದೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬಿಟ್ಟು ಆಮೇಲೆ ನೆಕ್ಸ್ಟ್ ಕೊನೆಗೆನೆ ತೆಗೆಯಕ್ ಸ್ಟಾರ್ಟ್ ಮಾಡ್ತಾರೆ ಮತ್ತು ಹೊಸದಡ್ಕ ಅಂದ್ರೆ ಅದೇ ಹಬ್ಬದು ಮರುದಿನಲ್ಲ, ಅದ್ರ ಮರುದಿನಲ್ಲ ಕರಿ ನಾನ್ ವೆಜೆಲ್ಲಾ ಏನಾದರೂ ಮಾಡಿಬಿಟ್ಟು ನೆಂಟ್ರು ಅವ್ರ ಇವರ್ನೆಲ್ಲಾ ಊಟಕ್ಕೆ ಕರಯೋದು ಮತ್ತು ಸುಮಾರು ಜನ ಹೊಸ್ದಡ್ ಅಕ್ಕೆ ದಿನ ಅಂದರೆ ಆವತ್ತಿನ ದಿನ ಏನೇ ಆದರೂ ಒಳ್ಳೆಯದಾಗುತ್ತೆ ಅನ್ನೋದ್ ಒಂದು ವಾಡಿಕೆ ಇದೆ, ಹಾಗೆ ಆಫ ತಗೊಂಬಂದ್ರೆ ಹೌದು. ದ ಆಮೇಲೆ ಏನಾದರೂ ಆವತ್ ಕೆಲವೊಬ್ರು ಹಬ್ಬದ ದಿನ ಮಾಡಲ್ಲ ಪೂಜೆನ ಇಲ್ಲೂನೂ ಮಾಡ್ತಾರೆ. ಮತ್ ಅದು ಹೇಗೆ ಅಂದ್ರೆ ಈವಾಗ ನಮಗೆಲ್ಲಾರೂ ಹೋಗ್ಬೇಕು ತಿರ್ಗಾಟ ಏನಾದ್ರೂ ಆವತ್ ಹೋದ್ರೆ ವರ್ಷ ಪೂರಾ ತಿರಗಾಡತ್ತಾ ಯನ್ನತ ಒಂದು ವಾಡಿಕೆ ಅದು ಒಂಥರ. ಆ ತರ ಅವತ್ ಏನ್ ಮಾಡ್ತೀವೋ ಈಗ ಹೊಸ ವರ್ಷಕ್ಕೆ ನಾವು ಒಂದು ಅದು ಹಾಡ್ ಕೇಳಲ್ವ ಹೊಸ ವರ್ಷದಲ್ಲಿ ಫಸ್ಟ್ ದಿನ ಏನು ಮಾಡಿದ್ವಿ ಹಂಗೆ ವರ್ಷ ಪೂರ ಮಾಡ್ತೀವಿ ಅಂತೇಳಿ ಇದು ಕೂಡ ಹಾಗೆ ಅಂತ ಬರುತ್ತೆ ಅಂದರೆ, ಅ ವಸ್ತ ಕರ್ಕೆ ದಿನ ಅದಕ್ಕೆ ಪೂಜೆ ಗೀಜೆ ಎಲ್ಲ ಮಾಡಿ ಒಳ್ಳೇದಾಗ್ಲಿ ಅಂತ ಕೊನೆ ತೆಗೆಯೋ ಶಾಸ್ತ್ರ ಮಾಡ್ತಾರೆ ಇಳುವರಿ ಚೆನ್ನಾಗ್ ಬರಲಿ ಅಂತೆಲ್ಲ ಹೇಳ್ಬಿಟ್ಟು ನಮ್ಮ ಕಡೆ. ಅ ಮತ್ತೆ ನಿಮ್ಮೂರಲ್ಲಿ ಗಣೇಶ ಕೂರಸ್ತರಾ ಅತ್ ನಿಮ್ ಮನೇಲ್ ಎಲ್ಲಾದರೂ ಕೂರಸ್ತಾರ?
ಹಾ ಅಕ್ಕ, ಊರಲ್ಲೂ ಕೂರಿಸ್ತಿವಿ ಮನೆಲ್ಲಿ ಕೂರಿಸ್ತಿವಿ, ಆಮೇಲೆ ಏರಿಯ ಗಣ ಗಣೇಶ ಅಂತ ಕೂರಿಸ್ತಿವಿ ಅಕ್ಕ.
ಹ್ಮ್, ಹೌದಾ? ಜೋರ್ ಇರತ್ತ ಹಂಗಾರೆ ಗಣೇಶ್ ಕೊಡ
ಹಾ ಅಕ್ಕ, ಅದು ಜೋರ್ ಇರತ್ತೆ. ಆಮೇಲೆ ನಾವು ಗಣೇಶ ಹಬ್ಬ ಆದ ಫೋರ್ ಡೇಸ್ಗೆ ಒಂದ್ ಅಷ್ಟಮಿ ಅಂತ ಬರುತ್ತೆ ಅವತ್ತು ನಮ್ಮ್ ಮನೇಲಿ ಒಂದು ಆ ಮಕ್ಕಳ ಇತ್ತು ಅದು ಆಹ ಹೆರ್ಗೆ ಏನ್ಂತಾರೆ? ಡೆಲಿವರಿ ಆಗಿತ್ತ? ಹ ಹ ಅಕ್ಕ ಅದಾಗಿದ್ದಾಗ ಆಗ ಅದು ನಮಗೆ ಪದ್ಧತಿ ಬಂತ ಅಷ್ಟಮಿ ಅಂತ ಹೇಳಿ. ಅದು ಅಷ್ಟ್ಮಿ ಕೂಡಾನ ಇಡ್ತ ವಿ ನಾವು ಇಟ್ಟು ಪೂಜೆ ಮಾಡ್ತೀವಿ.
ಕೊಡಾನಾ
ಹಾ ಅಕ್ಕ ಒಂದು ಮಣ್ಣಿಂದು ಕೂಡ ಮಾಡ್ತಾರೆ ಮನೇಲಿ ಇಲ್ಲೇ ಪೂಜೆ ಮಾಡ್ತೇವಿ. ಹಾ ಅಕ್ಕ ಮನೇಲಿ ಹಾಲ್ ಅಲ್ಲಿ ಇಟ್ಟು ಪೂಜೆ ಮಾಡ್ರೆ ಕೊಡದೊಳಗಡೆ ಅಕ್ಕಿ, ಆಮೇಲೆ ಅದು ಕೂಡ ಪೂರ ತುಂಬೋ ತನಕ ಅಕ್ಕಿ, ಆಮೇಲೆ ಆಹ್ ಕರ್ದಿದ್ದೈತಿ. ಮ್ ಎಲ್ಲಾನು ಮಾಡಿ ಹಾಕ್ತಿವಿ.
ಓ ಹ
ಹಾ ಕ ಗಣೇಶ ಹಬ್ಬಾನೂ ಜೋರು ಇದು. ಜೋರ್ ಅಷ್ಟು ಮೀನು ಜೋರ ಆಗತ್ತೆ ಬರೀ ಕರ್ದಿದ್ದ ಐಟಮ ಆ ಕೊಡದಲ್ಲಿ ಹಾಕ್ಬೇಕು, ಆ ಖರ್ಚಿಕಾಯಿ, ಚ ಹಕ್ಲಿ ಆಮೇಲೆ ಆಹ ಬಜೆ ಮತ್ತೆ ಇನ್ನೊಂದ್ ಎರಡು ಆಯ್ತು. ತ್ತಮ್ಮ ಅಕ್ಕ ಹುರಕ್ಕಿ ಹೋಳ್ಗೆ ಅಂತ ಮಾಡ್ತೀವಿ ನಾವು. ಅದೊಂದು ಹುರ ಹೊಳ್ಗಿ ನವ್ಣೆ ಇರತ್ತ ಅಲ್ಲಕ್ಕ ನವಣೆ. ಅದು ಮಾಡಿ ಹಾಕ್ತೀವಿ.
ಓಹೋ ಹಾಗಾದ್ರೆ ಜೋರ್ ಇರುತ್ತೆ.
ಹಾತ ಜೋರ ಇದೆತ ಆಮೇಲೆ ನಮ್ ಕಡೆ ಇನ್ನೊಂದ್ ಹಬ್ಬಾನೂ ಮಾಡ್ತ. ವಿ ನಾವು.
ಹ ನಿಮ್ ಕಡೆ ಇದ ಇದು ಏನಂದ್ರೆ, ಏನಾದ್ ಸಕ್ಕರೆ ಗೊಂಬೆ ಎಲ್ಲ ಮಾಡ್ಬಿಟ್ಟು ಇಟ್ಟು ದೇವ್ರರಿಗೆ ಆರತಿ ಮಾಡೋದದು ಏನು ಗೌರಿ ಹುಣ್ಣಿಮೆನೇಏನೋ ಅಂತ ಹೇಳಕ್ ಕೇಳಿದ್ದೀನಿ ನಾನು.
ಹದ್ನೈದ ದಿವ್ಸ ಆದ್ಮೇಲೆ ಹುಣ್ಣ್ಮೆ ಬರತ್ತಲ್ಲಕ್ಕಾ ಅದೇ ಗೌರಿ ಹುಣ್ಣ ಅಂತ.
ಓ ಹೌದಾ ನಾನು ನಮ್ಮ್ ಪಕ್ಕದ ಮನೇಲೆಲ್ಲಾ. ಮಾಡೋದು ಕರೆದಿದ್ರು ನಮ್ಮ ನಾನು ಹೋಗಿದ್ದೆ. ಅದೆಲ್ಲ ಮಾಡ ಕೇಳಿದ್ದೀನಿ ನಾನು.
ಹಾಕ್ಕ ಚೆನ್ನಾಗಿರತ್ತೆ ಇಲ್ಲಿ ಒಂದು. ಪರ್ಟಿಕ್ಯುಲರ್ ಆಗಿ ಒಂದ್ ಮನೆಯಲ್ಲಿ ಅದು ಗೌರಿನ ಕೂರ್ಸಿರ್ತಾರೆ. ಅವ್ರ ಮನೆಗೆ ನಾವು ಇದೆಲ್ಲ ಸಕ್ಕರೆ ಗೊಂಬೆ ಎಲ್ಲ ತಗೊಂಡು ಹೋಗ್ತೀವಿ.
ಅದೇನು ಏನು ಇದಕ್ ಮಾಡೋದು ಸಕ್ಕರೆ ಗೊಂಬೆಲ ಆತಿ ಮಾಡೋದು. ಅದೇನು ವಿಷಯ ಅದು.
ಅದು ಗೌರಿಗೆ ಸಕ್ಕರೆ ಗೊಂಬೆನೆ ಇಷ್ಟ ಅಷ್ಟ ಅಂತ ಹೇಳಿ ಗೊಂಬೆನೆ ಮಾಡಿರ್ತಾರೆ ಅಕ್ಕ
ಅದು ನಿಮ್ಮ ಕಡೆ ಮಾತ್ರ ಮಾಡೋದು ನಮ್ಮ ಕಡೆ ಆತರ ಎಲ್ಲಾ ಇದಿಲ್ಲ ಹಾ ಹೌದು
ಅಷ್ಟೇ ಇರೋದು
ಹೌದಲ್ಲ ಹ್ಮ್ ಹ್ಮ್ ಹ್ಮ್
ಮತ್ತೆ ಇನ್ನೊಂದ್ ಹಬ್ಬ ಮಾಡ್ತೀವಿ ಅಕ್ಕ ರಾಶಿ ಎಲ್ಲ ಬಂದಾಗ
ಅಂದ್ರೆ ಇದು ಹಾ ಭತ್ತ ಎಲ್ಲ ಬೆಳೆದಬಿಟ್ಟು ರಾಶಿ ಹಾಕಿ ಹಾಕಿ ಮಾಡ್ತಾರಲ್ಲ ಅದಲ್ವಾ ಹಾ ನಮ್ಮಲ್ಲೂ ಮಾಡ್ತಾರೆ ಭತ್ತ ಎಲ್ಲ ಇದು ಮಾಡ್ಕೊಂಡು ಬರ್ತಾರಲ್ಲ ಕೆಳಗಡೆ ಒಂದು ಆಂಗ್ಲ ಅದಲ್ಲೆಲ್ಲ ರಾಶಿ ಹಾಕಿಬಿಟ್ಟು ಪೂಜೆ ಗೀಜೆ ಎಲ್ಲ ಮಾಡಿ
ಹಾ ಹೌದ ಅಕ್ಕ ಹ್ಮ್ ಅವಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾ ಸೇರಿರ್ತೀರಾ ಅಕ್ಕ
ಆ ಇವಾಗೆಲ್ಲ ಇಲ್ಲಿ ಬೆಂಗ್ಳೂರು ಕಡೆ ಇರೋದಲ್ಲ ಕೆಲಸ ಅದು ಇದು ಮಾಡ್ಕೊಂಡಿರ್ತೀವಿ ಹಾಗಾಗಿ ಎಲ್ಲ ಟೈಮ್ ಹೋಗ್ಲಿಕ್ಕೆ ಆಗೋದಿಲ್ಲ ಬೇರೆ ಟೈಮಲ್ಲಿ ಆದ್ರರೆ ಆ ಮತ್ತದೇ ಊರಲ್ಲೇ ಇದ್ದರೆ ಏನಾದರೂ ಮಾಡ್ಬೋದು ಸ್ವಲ್ಪ ಹ್ಮ್ ಹ್ಮ್ ಎಲ್ಲ ಟೈಮು ಹಾಗೆ ಇರುತ್ತೆ ಅಂತ ಹೇಳಲಿಕ್ಕ ಆಗೋದಿಲ್ಲ ಅಲ್ಲ
ಹಾ ಅಕ್ಕ
ಹೌದು ಹೌದು ನಮ್ಮಲ್ಲೂ ಕೂಡ ಗಣೇಶ ಹ ಗಣೇಶ ಎಲ್ಲ ಇಟ್ಟು ನಮ್ಮ ಮನೆಯಲ್ಲಿ ಸುಮಾರು ಒಂದು ಹಾದಿನೈದು ಇಪತ್ತು ಇಪ್ಪತ್ತು ವರ್ಷದಿಂದ ಇಡ್ತಾ ಬರ್ತಿದ್ದಾರೆ
ಹಾ ಅಕ್ಕ
ಅದೊಂದು ಜೋರುರುತ್ತೆ ಸ್ವಲ್ಪ ಹಿಂದಿನಿಂದಿನೆಲ್ಲ ಹೋಗೋದು ಪ್ರಿಪ್ರೇಷನ್ ಅಡುಗೆ ಗಿಡಗೆ ಎಲ್ಲ ಮಾಡೋದು ಅಂಂತೇಳಿ
ಹಾ ಅಕ್ಕ ಗಣೇಶ ಹಬ್ಬಕ್ಕೆ ಏನ್ ಪ್ರಸಾದ ಮಾಡ್ತೀರಿ
ಎಲ್ಲ ಮಾಡ್ತೀವಿ ಅಂದ್ರೆ ಹೋಳಿಗೆ ಅ ಅದು ಇದು ಕರ್ಜಿಕಾಯಿ ಅದೆಲ್ಲ ಫಸ್ಟು ದೇವ್ರರಿಗೆ ಇ್ದಡಾಕ್ ಮಾಡ್ಬೇಕಾ ನೈವೇದ್ಯ ಇಡಕ್ಕೆ ಎಲ್ಲಾ ಅದೆಲ್ಲ ಹಿಂದಿನ ದಿನ ಶುದ್ಧ ಆಗಿ ಉಪವಾಸ ಎಲ್ಲ ಅದು ಮಾಡ್ತಾರೆ ಅದು ಬಿಟ್ಟುಬಿಟ್ಟು ಈಗ ಬಂದವರಿಗೆಲ್ಲ ಕೊಡೋದು ಕಾಯಿ ಇದೆಲ್ಲ ಒಡೆ್ದ್ಬಿಟ್ಟು ಕಾಯಿ ಹೋಳಿಗೆ ಆಮೇಲೆ ಅವರಿಗೆಲ್ಲ ಪ್ರಸಾದಕ್ಕೆ ಮೋದಕ ಹೋಳಿಗೆ ಎಲ್ಲ ಒಂದೊಂದು ಅಂತ ಸಪ್ರೇಟ್ ಸಪ್ರೇಟ್ ಸ್ವಲ್ಪ ಚಕ್ ಇಡ್ಲಿ ಗಿಡಲಿ ಎಲ್ಲ ಮಾಡ್ತಾರೆ
ಹಾ ನಮ್ ಕಡೆ ಪ್ರಸಾದಕ್ಕೆ ಹ
ಹ್ಮ್ ಗಣೇಶನ ನೈವಿದ್ಯಾ ಇಡಕ್ಕೆ ಮಾತ್ರ ಹತ್ರ ಅದೇ ಲಾಡು ಮೋದಕ ಮತ್ತು ಚಕ್ಲಿ ಕರ್ಜಿಕಾಯಿ ಹೋಳಿಗೆ ಎಲ್ಲ ಕಂಪಲ್ಸರಿ ಒಂದು ಹತ್ತು ಐಟಮ್ ಕಂಪಲ್ಸರಿ ಮಾಡ್ತಾರೆ. ಅದನ್ ಯಾರು ನೈವೇದ್ಯ. ಆಗೊತ ನಕ ಮುಟ್ಟ ಹಂಗಿರಲ್ಲ ಅದೆಲ್ಲ. ಮತ್ತ ಅದು ಮನೇಲ್ಲೇ ಮಾಡೋದಲ್ಲಾ. ಹಂಗಾಗಿ ನಂಗ್ ಗೊತ್ತು ಅಷ್ಟು ಕರೆಕ್ಟಾಗಿ ಹ್ಞ.
ನಮ್ ಕಡೆ ಗಣೇಶಂಗೆ ನಾವತೆೆ ಅಂದ್ರೆ ಕಡುಬು ಮಾಡ್ತ. ್ಯಾಕ ಅವ್ನಿಗೆ ಕಡುಬು ಇಷ್ಟ ಅಲ್ಲ ಕಡುಬು ಮೋದಕ ಆಮೇಲೆ ಗೋಧಿ ಹುಗ್ಗಿ ಅಂತ ಮಾಡ್ತ. ವ್ಯಾಕ ಗೋಧಿ ಲೆ.
ಹೌದು. ಹೌದಾ
ನಮ್ ಕಡೆ ಎಲ್ಲದಕ್ಕೂ ಕಂಪಲ್ಸರಿ ಅಂದ್ರೆ ಗೋಧಿ ಹುಗ್ಗಿನೇ ಮಾಡೋದು ನಾವು.
ಅಂದ್ರೆ ಪಾಯಸ ಅಂತಾರಲ್ಲ ಅದ.
ಅದ ಕಂಪಲ್ಸರಿ ನಮ್ದು ಯಾವದೇ ಇದ್ರು ಅದ್ರಲ್ಲೇ ಮಾಡೋದು.
ಗೋಧಿ ಕಡಿ ಪಾಯಸ ಅಂತ ನಮ್ಮ ಕಡೆ ಹೇಳ್ತಾರೆ ಅದಕ್ಕೇ.
ಹಾ ಅಕ್ಕ ನಮ್ ಕಡೆ ಗೋಧಿ ಹುಗ್ಗಿ ಅಂತೀವಿ ನಾವು.
ಹ್ಮ್ ಹ್ಮ್ ಹ್ಮ್ ಮತ್ತೆ ರೊ ರೊಟ್ಟಿ ಹಬ್ಬ ಅಂತೆಲ್ಲ ಮಾಡ್ತಾರಲ್ಲ ಜಾತ್ರೆ ಟೈಮಲ್ಲಿ ಅದೇಲ್ಲ ಏನು ನಿಮ್ಮ ಕಡೆ.
ಅದು ನಮ್ದು ನಮ ಸೈಡ್ ಬರಲ್ಲ ಅಕ ಬೇರೆ ಸೈಡ್ ಬರತ್ತೆ ಅದು.
ಓ ಹೌದಾ ಯಾವ್ದೋ ಜಾತ್ರೆಯಲ್ಲಿರೋ. ರೊಟ್ಟಿ ಎಲ್ಲ ಇದ್ ಮಾಡಿ ಹಂಚ್.
ಅದು ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳಿ ಮಾಡ್ತಾರೆ ಅಕ್ಕ. ಅಲ್ಲಿ ರೊಟ್ಟಿ. ರೊಟ್ಟಿನ ಎಲ್ಲರೂ ತಗೊಂಡ್ ಹೋಗಿ ಅಲ್ಲಿ ಕೊಡ್ತಾರೆ. ಅವತ್ತು ಅ ಎಲ್ಲ. ಜನನು ಊಟ ಮಾಡೋಷ್ಟು ವ್ಯವಸ್ಥೆ ಮಾಡಿರ್ತಾರೆ ಯಾಕ ಅಲ್ಲಿ.
ಅಲ್ಲ ಹ ಹಾ ಎಷ್ಟು ಜನಕ್ ಬಂದರೂ ಊಟ ಹಾಕ್ತಾರೆ ಹ್ಞ. ಹ್ಮ್ ಹ್ಮ ಹ್ಮ್. ಸರಿ ಓಕೆ ಬರ್ತೀನಿ ಹಾಗಾದಾರೆೆ ಅವ ಒಂದ್ ಸರಿ ನಿಮ್ಮ್ ಹಬ್ಬಕ್ಕೆ. ಯಾವಾಗಾದ್ರು ಹಾ ಸರಿ. ಸರಿ ಆಯ್ತು. ಬರ್ಲಂಗಿದ್ರೆ ಹಾ ಬಾಯ್. ಈ.